ಹಲೋ
ಹಲೋ ಹಲೋ ಎಲ್ಲಿ
ನೀನೇ ಮಾಡಿ
ನಿಂದ ಏನು ಮಾತ ಕೇಳಲ್ತ್ ಕಟ್ಟಗ್ಯತ್ತನಾ ನಿಂದ ನೆಟ್‌ವರ್ಕ್ ಇಲ್ಲನ ನೋಡು ಹೆಂಗ ನಿನ್ ಸೌಂಡ್ ಕೇಳಲ್ಲ ಕಟ್ಟೈತ್ ತಾನೆ ಹಲೋ
ಹಲೋ
ಏ ಸಪೋಟ ಯಾರ ಕೂಡ ಮಾತಾಡತೇನೆ
ಹ
ರಮ್ಯಾ
ಹಾ ಹಾ
ಹ್ಮ್ ಬಾರಿ ದೋಸ್ತರ ಆಗ್ಯಾರ ಅವರು
ಏ ಮನಗನ್ ಏನು
ಯಾರ್ ಸಾಕ್ಷಿ ಇರತನ ಆವಾ
ಹ್ಮ್
ನಮಗೆ ಅಕ್ಸಲಗೆ ನ ಒಟ್ಟ ಯಾಕೆ
ಕೇಳೋನೀ
ಕೇಳಿರ ಏನಂದಲ್ಲಪ್ಪಾ ನಮ್ಗೆ ಒಂದ್ ತರಾನ್ಸಗತ್ತದ ಬ್ಯಾಡ್ ಬಿಡು ಅಂತ ಬಿಟ್ಟಿ
ಹ್ಮ್ ಬಾರ ಟಾಸ್ಕ್ ಬಿಟರ್ನಿಂಗ್ ಅಷ್ಟೇ ರೊಕ್ಕ ಬರ್ತಾವಲ್ಲ
ಟಾಸ್ಕ್ ಬೇಕು ಹೊಸಟಾಸ್ಕ್ ಬೇರೆ ಬೇರೆ ಅದಾಗ ಬೇರೆ ಇನ್ನ ಜಾಸ್ತಿ ಬರುತ್ತೆ
ಹ್ಮ ಇದು ಏನಪ್ಪ ಅಂದೇ
ಮೂವತ್ತು ಬರ್ತಾವ
ಮೂವತ್ ಕಾಲ ಆದ್ರ ಟೋಟಲ್ ಮೂವತ್ ಮಾತಾಡ್ರರು ರೊಕ್ಕ ಎಷ್ಟು ಕೊಡ್ತಾರೆ
ಪೂರ್ತಿ ಹತ್ತು ಹದಿನೈದು ನಿಮಿಷ ಮಾತಾಡ ಅಂದ್ರ ಬರ್ತಾವನ್ ಮೂರ್ ನಾಕು ಸಾವಿರ ಮೇಲೆ
ನಾಕ್ ಸಾವಿರ ಮಗ್ಯಾ
ಹ್ಮ್
ಒಂದು ಕಾಲಗೆ ಒಂದು ಕಾಲಿಗೆ ಎಂಬತ್ತು ಅಲ್ಲ
ಹ್ಮ್
ಎಂಬತ್ತು ಎಂಟು ಮೂವತ್ತು
ಎಟ್ ಬರ್ತವ್ ಗೊತ್ತಿಲ್ಲ ಎಷ್ಟು ಆಗ್ತವೆ ಅಷ್ಟು ಹಾಕ್ತಾವ
ಎಡ್ ಸಾವಿರದ ನಾಕನೂರ ನವತ್ತು ಒಟ್ಟು ಮಾತಾಡ
ಬಟ್ಟೆ ತೊಳಿಬೇಕಿತ್ತ ನಾಳೆ ಹಾಕೊನಕ್ ಯಾವು ಇಲ್ಲ
ನಂದು ಬಟ್ಟಿ ತೊಳಿ ಹೋಗ್ಯಾನ
ಈಗೋಮ್ಮ
ಹಾ
ಹ್ಮ್ ತಡಿ ಇದನ್ ಮುಗಿಸ್ ಹೋಗಂ ಒಂದೇ ಜೊತಿ ತೋಳ್ದಿನ ನಾಳೆ ಹಾಕೂನಂಗಾರ
ನಾ ಒಂದೇ ಪ್ಯಾಂಟ್ ತೊಳತೀನಿ ಒಂದೇ
ನಾ ಒಂದ್ ಪ್ಯಾಂಟ್ ಒಂದ್ ಅಂಗಿ ತೋಳಿತ್ನ ಸಾಕ ನನ್ಗ
ಏ ಬ್ಯಾಡ್ ಬಿಡೋ ಪಾ ಹೋಗಾಕ್ ಬರ್ತ ನಾಳೆ ಮುಂಜಾನೆ ಈಗ್ ಜರಾ ಜಿಮ್ಮಿಗ್ ಹೋ ಬಂದಿನಿ ಒಂದ್ ತರ ಆಗ್ದಾರ ಅಲ್ಲಿ ಜರಾ
ಡ್ ಹೆಂಗ್ ಮಾಡ್ತಿ.
ಹಾ ಅಲ್ಲೆ ಯಾಡ್ ಮಿಂಟ್ ಗೇಮ್ ಆಡಾಕುಂತೇವ್
ಹ್ಮ್ ತೊಳಿತನ್ ನಾ ಹೋಗಿ ಈಗ್
ಹ್ಮ್ ನಾಳೆ ಮುಂಜಾನೆ ಹೋಗಂ
ಈಗ ಹೋಗಿಬೇಕೋ
ಈಗ್ ಬ್ಯಾಡೋ ನಾಳಿಗ್ ನಾಳಿಗೆ ಒಂದಿನ ಹಾಕೋ ಯಾಡ್ಸರಾ
ಈಗ್ ಮತ್ ನಾಳೀಗ್ ಏನ್ ಹಕ್ಕೋಲ್ ನಾ
ನಾಳೆ ಹಾಕೋ ಯಾವರ
ಯವೂ ಇಲ್ಲ
ನೀವ್ ಆರ ಎಲ್ಲ ಯೂಸ್ ಮಾಡೀನಿ
ಹ್ಮ.
ಹ್ಮ
ಹ್ಮ್ ಇನ್ನು ಏನ
ಹೂಂ
ಯಾವ್ದ್ರ ಒಂದ ಬರ್ತ್ ಸಿಗ್ತಾವ್ ಹಂಗೆ ಯಾವ್ದಾರ ಹಾಕೋ
ಯಾವು ಇಲ್ಲೋ
ಯಾವು ಇಲ್ಲ ಕರೆ ಸಿಗ್ತಾವ್
ಹ್ಮ್ ನೋಡ್ತನಿ ಯಾವ್ ಸಿಗ್ತಾವ್ ಹಕ್ಕೊಂಬಿಡೋದ
ಹೂಂ ಸಿಕ್ಕಿವ್ ಹಕ್ಕೊಂಡೊಗೋದ
ಹ್ಮ್
ನಂದೀಶ್ವರ ಕಾಲ್ಕಟ್ಟ ಆಯ್ತು